ಹಾ
ಏನ್ ಮಾಡಕತ್ತೇರಿ
ಕುಂತಿದ್ದೆ ಮತ್ ಇಲ್ ಒಳಗ ಹೋಗೋದಕ್ಕ ಮತ್ದು ನಮ್ ಫೋನ್ ನೆಟ್ವರ್ಕ್ ಇರಲ್ಲ ರೀ ನಮ್ ಮನ್ಯಾಗ ಅದ್ರ ಸಮಾನನ್ ನಿಂದ್ರರಿ ಅಂತ ಅಂದೇರಿ ನಾನು ಹಾ ಇನ್ನ ಒಂದ್ರೀ ಇನ್ನ ಒಂದ್ ಯ ಆಕ್ಟಿವಿಟಿ ಗೇಮ್ರೀ ನೆನ್ಪಿಾರದ ರರಿ ಅದು ಸರ್ಕಲ್ ಮಾಡಿ ಯಾವದಾದ್ರೂ ಒಂದು ಫ್ರೂಟ್ ಕಲರ್ ಹೇಳ್ಬೇಕು ಅಂದ್ರೆ ಸರ್ಕಲ್ ಮಾಡ್ಬೇಕ್ರಿ ಒಂದ್ ಯಾವ್ದಾದ ಒಂದು ಫ್ರೂಟ್ಸ್ ಏನಾದ್ರು ಒಂದ್ ಹೇಳ್ಬೇಕ್ರಿ ಯಾವಾದ್ರು ಹಣ್ಣುಗಳು ಈಗ ಕರ್ಬೂಜ್ ಅಂತ ಹೇಳ್ರಿ ಯಾರ್ ಕರ್ಬಜಿ ಹೇಳಳ್ತರ ಪಟ ಪಟ ಬರ್ಬೇಕ್ರಿ ಆಪಲ್ ಅಂತ ಹೇಳಿ ಯಾರರ ಕಡ ಬಂದ ನಿಿಂದ್ರ್ ಬೇಕ್ರಿ ಅದ ಒಂದ್ ಗೇಮ್ ರೀ ಹಾ ಇಷ್ಟ ಆದೂ ನೋಡ್ರಿ ನನ್ನ ಾದ್ರೆ ಮತ್ತತ್ೇನಾದ್ೂ ಗೊತ್ತ ಅ್ರೆ ಹೇಳ್ರಿ
ಇಲ್ಲ ನೋಡ್ರಿ ನೀವೇ ಹೇಳ್ಬೇಕೇಕ್ ನಾನನ್ಂತೂ ನೆನ್ಪ
ಹಾ ಇನ್ನ ಒಂದಂದು ಇನ್ನ ಒಂದ ಚಲ ರೀಏ ಮಚ್ಲಿ ಪಾನಿ ಮ ಗ ಚಪ್ಪಪಕ್
ಹ್ಮ್ ಎಕ್ ಮಚ್ಲಿ ಪಾನಿ ಮಿಗ ಒಂದ ಅಂದ್ರೆ ಒಂದ್ ಮಚ್ಲಿ ಹೇಳ್ಬೇಕು ಹ್ಮ್ ಹ್ಮ್ ಒಂದೆ ಟೂ ಮಚ್ಲಿ ಅಂದ್ರೆ ಟೂ ಮಚ್ಲಿ ಟೂ ಮಸಲಿ ಇದರು ಹೇಳ್ಬೇಕು ಹ್ಮ್ ಹ್ಮ್
ತ್ರರಿ ಮಲಿ ತ್ರರಿ ಮಚಲಿ ಪಾನಿ ಮಗ ಪಾನಿ ಮೇಗ ಪನಿಗ ಈ ಟಿ ಸಿ ಹಂಗ ಮಾಡ್ಕೊಂಡ್ ಮಾಡ್ ಕುಂತ ಹೋಗದ್ರಿ ಹಾ ಇನ್ನ ಒಂದು ಆಹ ಇನ್ನ ಒಂದ ಅಂದ್ರೆ ಸಾಂಗ್ ಐತ್ರಿ ಆರಂಸ ಸಮ ಆರಂ ಸಂ ಸಂ ಗುಲಿ ಗೂಲಿ ಗೂಲಿ ಗೂಲಿ ರಮಸಮ ಆರಂ ಸಂಸ ಆರಮಸಂ ಗುಲಿ ಗುಲಿ ಗುಲಿಗುಲಿ ರಂಸಂ ಮತ್ತೆ ನೆಕ್ಸ್ಟ್ ಆರಾಮಿ ಆರಾಮಿ ಗುಲಿ ಗುಲಿ ಗುಲಿಗುಲಿ ರಂಸಂ
ಅದೇ ಆಕ್ಷನ್ ಮಾಡ್ಬೇಕಲ್ಲ ಹ
ಇದು ಒಂದೇ ಸ್ವಲ್ಪ ಅದ್ರ ಕೇಳಾ ಅಕ್ಕ ಕಾಲ್ ಬಡಿಯದ ಬಡಿಯದ್ರಿ ಫಸ್ಟ್ ಆರಾಮ್ ಸಮ್ಸಂ ಆರಾಮ್ ಸಮ್ಸಂ ಗೂ ಲಿ ಗುಲಿ ಅಂದ್ರೆ ರಿಂಗ್ ಮಾಡ್ಕೋಬೇಕು ರೀ ಕೈನ ಆರಾ ಮ್ಸ ಆರಾಮಿ ಆರಾಮಿ ಅಂದ್ರೆ ಮಕ್ಕಳು ತೋರ್ಸದ್ರಿ ಇದನ್ನ ಸ್ಪೀಡ್ ಮಾಡ್ಬೇಕು ಇದು ಇದದು ಒಂದ್ ಬರ್ಕೊಂಡಿದೀನ್ರೀ
ಹ್ಮ್ ಹ್ಮ್
ಮತ್ ಇನ್ನೊಂದ ಯಾವ್ದ ಐತಲ್ರಿ ಅದು ಇನ್ನ ಒಂದ್ ಐತಿಲ್ರರಿ ಆಕ್ಟಿವಿಟಿ ಹ ಬಲೂನ್ ಉದ್ಬಿಟ್ಟ ಅದು ಸ್ಮಾರ್ಟ್ಸ್ ಗೋಲ್ ಸೆಟ್ಟಿಂಗ್ ಅಲ್ರಿ
ರಿ ಅದ್ ಮಾಡ್ಸೋತಿ ಈಗ ಅವರ ಮ್ಯಾಗ ಹೋಗಿದ್ದೆ
ಹೌದ್ರಿ ಅದು ಗೋಲ್ ಸೆಟ್ಟಿಂಗ್ ನಲ್ಲಿ ಮಾಡ್ತೇಳಿ ಒಂದ್ ಫುಲ್ ಫಾರ್ಮ್ ಹೇಳ್ತಾರೀ ಹಿಂಗ ಸ್ಮಾರ್ಟ್ಸ್ ಎಸ್ ಎಮ ಎ ಆರ್ ಇದು ಫುಲ್ಪಾರಂ ಫುಲ್ ಹಾಕಿ ನಿರ್ದಿಷ್ಟ ಅಳೆಯಬಹುದು ಸಾಧಿಸಬಹುದಾದ ಸಂಬಂಧಿಸ ಸಂಬಂಧಿಸಿದ ಟೈಮ್ ಲೆಂಥ್ ಹೇಳಿರ್ತಾರಿ ಅದೇ ಒಂದು ಆಕ್ಟಿವಿಟಿ ಕೊಡ್ತಾರ ರೀ ಹ ಯಾವ ಯಾವ್ಯ ಆಕ್ಟಿವಿಟಿ ಅಂತಂದ್ರೆ ಎಲ್ಲರಿಗೂ ಒಂದೊಂದು ಬಲೂನ್ ಕೊಡ್ತಾರೀ ಆ ಬಲೂನ್ ಕೊಟ್ಟಬಿಟ್ಟ ಏನಂತ ಹೇಳ್ತಾರ ಅದ್ರಲ್ಲಿ ಯಾವ್ದ್ರು ಒಂದು ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಬರಿಬೇಕು ಅಂದ್ರೆ ನಿಮ್ಗೆ ಯಾವ್ಯಾವ್ ಕಷ್ಟಕರ ಅದಾವ ಅವೆಲ್ಲಾನೂ ನೀವು ಬರಿಬೇಕು ಹೂ ಅಂತ ಹೇಳ್ತಾರೀ ಬರದ ತಕ್ಷಣನೇನೆ ಕಣ್ ಮುಚ್ಕೊಂಡ್ ಎಲ್ಲಾ ನಕಾರಾತ್ಮಕ ವಿಷಯ ವಲ್ಲಿ ನೆನಪ ಮಾಡಕೋಬೇಕ್ರಿ ನೆನಪು ಮಾಡ್ಕೊಂಡು ಎಲ್ಲ ನು ಹೊಡಿರಿ ಅಂತ ಹೇಳತ ಅಷ್ಟ ಸಡನ್ ಆಗಿ ಹೊಡಿಬೇಕ್ರಿ
ಬಲವನ್ನ ನಾವವು ತಗೊಂಡೋಗಬೇಕು
ಕೊಟ್ಟಿಲ್ಲ ರೀ
ಕೊಟ್ಟಾರ ನ್ ನಿಮ್ಗ
ಟ್ಟಿಲ್ಲ ನೋಡ್ರಿ
ಹ್ಮ್ ನಮಗೂ ಕೊಟ್ಟಿಲ್ಲ ನಾವೇ ಹಡುಗುರಿಗೆಗ್ ಬೇಕಂದ್ರೆ ತಗೋಬೇಕಕ್ ಮನ್ ಪ್ಯಾಕೆಟ್
ಹಾ ಅಷ್ಟೇನ್ ನೋಡ್ರಿ
ಹ್ಮ್
ಬಟ್ ನಮ್ಗ ಪುಸ್ತಕ ಪುಸ್ತಕವನ್ನ ಯಾವ ರೀತಿ ಪರಿಚಯ ಮಾಡ್ಬೇಕು ಕತಿ ಹೆಂಗ ಹೇಳ್ಬೇಕು ಗಟ್ಟಿಯಾಗ ಹೆಂಗ್ ಓದ್ಬೇಕು ನಿಧಿಶೋದಾಗ ಗೊತ್ತೈತ್ರಿ ನಿಧಿಶ ಶೋದಕ್ ಇದತ್್ರೇನ್ರೀ ನೀವು
ಹ ನಿಿದೇಶೋಧಕ ಅಂದ್ರೆ ನಮ್ ಮೊದ್ಲೆೇ ಆಗೇದೋದ
ಹಾ ನಮಗೂ ಮೊದ್ೇ ಆಗತ್ೆ ಬಟ್ ಮೊನ್ನೆ ಮೊನ್ನೆ ರೀಸೆಂಟ್ ಆಗ ಒಂದ್ ಮಾಡಿದ್ದರೀ ಅದೇ ಸೇಮ್ ಯಾವ್ದ ಒ ಬುಕ್ಕ ತಗೊಂತರ ಏನಾದ್ರು ಒಂದು ಒಟ್ಟು ಮುಖ ಅಂತರ
ಅದ ಪುಸ್ತಕದ ಹೆಸರು ಹ್ಮ ಹ ಆಮೇಲೆ ಸುತ್ತ ಬುಕ್ಸ್ ಹಾಕಿರ್ತಾರ ಅದ್ರಾಗ ಆ ಬುಕ್ ಹುಡುಕ್ಬೇಕಕ್ ನಾವು
ಹಾ ಹಾ
ಕಿ ಇಂತ ಇದು ಬಂದಿದ್ ನನಗ್ ಬಂದಿದ್ ಪುಸ್ತಕ ಇದು ಅಂತ ಹೇಳಿ ಇದ್ರ್ದ ಸ್ವಲ್ಪ ಅ ಪುಸ್ತಕದ ಹೆಸರು ್ ಅನುವಾದಕರು ಒಂದ್ ಸ್ವಲ್ಪ ಹೇಳ್ಬಹದು
ಇಲ್ಲರಿೀ ನಾವ್ ಫಸ್ಟೇ ಇವಾಗ ಹೋಗ್ ಇವಲ್ರರಿ ಫಸ್ಟ್ ಡೈರೆಕ್ಟ್ ನಾವು ಲೈಫ್ ಸ್ಕಿಲ್ ಎಲ್ಲಾ ಹೇಳೋದು
ಹ್ಮ ಇವಾಗ ಟೈಮ್ ಟೇಬಲ್ ಕೊಟ್ಟಾರನ್ರಿ
ಏನೋ ಕೊಟ್ಬಿಟ್ರ ಅಪ್ಪಾ ಅದೇ ಮಾಡ್ತನ್ರಿ ಇಲ್ಲಂದ್ರೆ ಹೋಗಿ
ಅದೇ ಕ್ಲಾಸ್ ವೈಸ್್ ಹಂಗ್ ನೋಡ್ಬೇ್ರಿ ಅವರು ಲೈಫ್ ಸ್ಕಿಲ್ ಅಂತ ಅವ್ರು ಆಕ್ಷನ್ ಪ್ಲಾನ್ ಕೊಟ್ಟಾರಲ್ಲ ಈ ಡೇಟಿಗೆ ಇಂತದ ಅಂತ ಹೇಳಿ ಮತ್ತೆ ನಿಮ್ಗೆ ಇದು ಗೊತ್ತದ ಏನ್ೀ ಐಸ್ ಬ್ರೇಕ್ ಏನಂದ್ರೆ ಯಾವ್ದ
ಂದ್ರೆ ಇವೇ ಆಟ ಆಡ್ಸೋದಂತ್ ಯಾವ್ದಾದ್ರು ಒಂದು
ಓ ಅಂಗಯಾ ಹ್ಮ್ ಹ್ಮ್
ಗೇ್ ಮಾಡ್ಸೋದನ್ರಿ ಬಟ್ ನಮ್ದ್ ಇವತ್ತು ಚೆನ್ನಾಗ ಐತ್ರಿ ಬಟ್ ಗಣಿತ ಸೇತು ಪಾಠ ಸಮ ಸಂಖ್ಯೆಗಳು ಹ ಇಲ್ಲಪ್ಪಾ ಅಂತಂದ್ರೆ ಫಸಲ್ ಚಟುವಟಿಕೆ ಆಡ್ಸ್ಬೇಕಂದ್ರ ಸಲ್ ಅದಾವ್ರೀಮ್ಮ ಅಲ್ಲಿ ರುಮ್ನ ಅದ್ರ ಬಗ್ಗೆ ಹ ಫಜಾಲ್ ಚಟುವಟಿಕೆ ಮತ್ತೆ ಸ್ಟೂಡೆಂಟ್ ಪ್ರೊಫೈಲ್ ಕಲೆಕ್ಷನ್ ಅಂಡ್ ಹಾಸ್ಟೆಲ್ ಡಿಜಿಟ್. ಲ್ ಬಗ್ಗೆ ಅಂದ್ರ ಸ್ಟೂಡೆಂಟ್ ಬಗ್ಗೆ ಮತ್ತೆ ಏನೇನ್ ಮೆಟೀರಿಯಲ್ಸ್ ಅದ ಕಲೆಕ್ಟ್ ಮಾಡ್ಕೋಬೇಕಂತ ಹೇಳರ್
ಅದೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಮತ್ತೆ ಸ್ಟೂಡೆಂಟ್ ಬಗ್ಗೆ ಹಳಿ ಇದೆ ಏನಾದ ಬಿಟ್ಟು ಹೋಗಿದ್ದಲ್ಲ
ಹಾ
ಹಳಿವಲ್ರಿ ಹಳಿವಲ್ರರಿ ಈಗ ಮೊನ್ನೆ ಮೊೆ ರೀಸೆಂಟ್ ಆಗ ಯಾವ್ದ್ ಬಂದಾವ ಅದು ಅಂತ ತ್ರೇ
ಹ್ಮ್ ಅದೆಲ್ಲಾ ಕಲೆಕ್ಟ್ ಮಾಡ್ಕೋಬೇಕು
ಹಾ ಅದೆಲ್ಲ ಬಟ್ ಎಲ್ಲದಕ್ಕೂನು ಇದು ಪೂರಾ ಮೂವತ್ ದಿನಾನನು ಬರೀ ಐ ಬ್ರೇಕಿಂಗ್ ಅದಾವ್ರೀ
ಹ್ಮ್ ಸ್ಟಾರ್ಟಿಂಗ್ ಅದು ಸ್ಟಾರ್ಟ್ ಮಾಡಿ ಹುಡುಗುರಿಗೆ ಅಟ್ರಾಕ್ಟ್ ಮಾಡ್ಬೇಕು
ಸರಿ ಇಷ್ಟು ಕೂನ ಅದಾವಲ್ರರಿ ಇವಾಗಿದ್ದಕ್ಷ್ಣ ಮತ್ ಮುಂದೆಏನಾದ್ರು ಆಟ ಆಡಿಸಿ ಅ್ರೆಏ ಆಡಿಸತ ಏನು ಇಲ್ಲಿ
ಏನು ಇಲ್ಲ ಇದನ್ನೇ ರಿಪೀಟ್ ಮಾಡ್ಬೇಕು ಇಲ್ಲ ನಾವುೊ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಹೊಸದ ಏನಾದರೂ ಆ್ಯಕ್ಷನ್ ಪ್ಲ್ಾನ್ ಇವೆಲ್ಲ ಸರ್ಚ್ ಮಾಡ್ಬೋದು
ಇದು ಮಾಡಿಸ ಅದೇನೋ ಇಡ್ಲಿ ವಡಾ ದೋಸಾ
ಹಾ ಇಡ್ಲಿ ವಡ ದೋಸೆ ಇಯತಲ್ಲ ಅಂದ್ರೆ ಅದು ಸ್ಟೋರಿ ಟೈಪ್ ಇದೆ ಅದನ್ನ ನೆನ್ತ್ ಮಾಡ್ಕೊಂಡು
ಹೆಂಗ್ ಹೇಳ್ರಿ ಅದನ್ ಸ್ವಲ್ಪ ಏನಾದ್ರೂ ನೆನ್ಪೈತೇನ್ರೀ
ಅಂದ್ರೆ ನಾವವು ಸರ್ ಏನಂತಾರ ನಾವು ಹೋಟೆಲ್ಗೆ ಹೋಗಿದ್ವಿ ಅಂದು ಹುಡುಗರಿಗೋ ಏನಾದೂ ರು ಇಡ್ಲಿ ವಡ ಸಾಂಬಾರ್ು ಯಾರ ಯಾರ್ಯಾರ ಏನೇನ್ ಬೇಕೋ ಅವ್ರರು ಇಟ್ಕೋಬೇಕು
ಹಾ ಹಾ ಹಾ
ಆಮೇಲೆ ನಾ ಹಿಂಗ್ ಹೋಟೆಲ್ ಹೋಗಿದ್ದೆ ಅಲ್ಲಿ ಇಡ್ಲಿ ಇತ್ತು ವಡಾ ಇತ್ತು ಸಾಂಬಾರ್ ಇತ್ತು ಅಂತ ನು
ಹ್ಮ್
ಆಮೇಲೆ ಅದರಲ್ಲಿ ನಾನು ಇಡ್ಲಿ ವಡ ತೊಗೊಂಡೆ ಆಮೇಲೆ ನನ್ಗ್ ಚಟ್ನಿ ಇರಿಸ ಇಲಿಲ್ಲ ಅದಕ್ಕೆ ನಾನನ್ ಮತ್ತ ಸಾಂಬಾರ್ ಹಾಕೊಂಡೆ ಆದಷ್ಟ ತಿಂದೆ ಅಂತ ಹೇಳದು ಹಿಂಗೆ ಕ್ರೇಟ್ ಮಾಡಿ ಅವ್ರ ಕುಂದರ್ಬೇಕು ಈ ವಡ ಅಂದವರು ವಡ ಬಂದ ಮೇಲೆ ಒಡ ಇಟ್ಕೊಂಡ್ವ್ರು ಕುೂಡ್ಬೇಕು ಸಾಂಬಾರ್ ಬಂದ್ಮೇಲೆ ಸಾಂಬಾರಾರ್ ಇಟ್ಕೊಂಡ್ವ್ರು ಕು ಕೂಡ್ಕೋಬೇಕ ಹಂಗ ಹಗೆ ನಷ್ಟ ಮಾಡಿ ನಡೆ ಹಳ್ಡ್ಬೇಕ ಅದಕ್ಕ ಹ್ಮ್ ಇದೊಂದಸಲ ಹುಡುಗರಿಗೆ
ಹಾ ಮತ್ತೆ ಇನ್ನೊಂದೇ ಇಡ್ಲಿ ವಡ ದೋಸಾ ಅಂದ್ರೆ ಇ ಇಡ್ಲಿ ಅಂದ್ರೆ ಹಿಂಗ್ ಕೈ ಮಾಡ್ಬೇಕ್ರಿ ಹಿಂಗ ಹಿಂಗ ಎರಡು ಹಿಂಗ ಕೈಗಳನ್ನ ಮುಚ್ಚಬೇಕ್ರೀ ಇಡ್ಲಿ ಹ ಬಡ ಅಂತ ಅಂದ್ರೆ ಹಿಂಗ ರೌಂಡ್ ಮಾಡ್ಕೋಬೇಕ್ರೀಗಿಂಗ ಸೂಪರ್ ಅಂತ ಹೇತತಿ
ಹೂ ಸೂಪರೇ ತರ ಹ
ದೋಸೆ ಸ ಅಂದ್ರೆ ಹಿಂಗ ಕೈ ಹಿಂಗ ಹಾಕಿ ಹಿಂಗ ಹಿಂಗ ಹಿಂಗ ರುಬ್ ರುಬ್ಬದಂಗ ಮಾಡ್ಬೇಕ್ರಿ ದೋಸಾ ಇದನ ಮಾಡ್ಬೋದ್ರಿ ನಾವ್ ಗೇಮ್ ಹೂ ಇದನು ಚೆನ್ನಾಗ ಬಟ್ ಅವ್ ಸಾಂಗ್ ಗಳು ಹಾಕ್ತಾರಲ್ರರಿ ಅವೇ ಸಾಂಗ್ಗಳು ಗೊತ್ತಿಲ್ಲರೀ ನನಗ ಅವ ಎಲ್ಲಿಂದ ನೋಡಿ ಕಲಿತಾರೀ ಅವ್್ರ ಎಲ್ಲರೂ
ಅವ್ರಗ್ನುೂ ಟ್ರೈನಿಂಗ್ ಕೊಡ್ಬಹುದು ಮ್ಯ ಟ್ರೈನಿಂಗ್ ಕೊಡ್ಬಹುದು ಇಲ್ಲಾಂದ್ರೆ ಈಗ ಇವೆಲ್ಲಾಗ ಬ ಾವ್ರೀ ಈಗ ನ ಅಲಿ ಕಾಲನ್ ಹೆಂಗ್ ನಾವವು ಟ್ರೈನಿಂಗ್ ಆಗಿರ್ತದ
ಹೌದು ಇಲ್ಲರಿೀ ಇವ್ರಲ್ಲಾ ಅನ್ನಪೂರ್ಣ ನ ಅಂದ್ರೆ ಕೋಆರ್ಡಿನೇಟರ್ ಅಲ್ ನಾರ್ಮಲ್ ಯಾರು ವರ್ಕರ್ ಅದಾರಲ್ರಿ ಟೀಚರ್ದವರು
ರಿಂತ ಅವ ಗ ಹೆಂಗಳ ಹುಡುಗರಿಗೆ ಡ್ಯಾನ್ಸ್ ಮುಖಾಂತರ ಕಲ್ಸೋದ್ ನಾವು ಹಾಡ ಹೇಳಸಿಸಿ ಅಭಿನಯ ಗಗೀ ಆಕ್ಕ್ಷನ್ ಪ್ಲಾ ಎಲ್ಲ ಇರ್ತಾವಲ್ಲ ಹ ನೀವು ಯೂಟ್ಯೂಬ್ ನಾಗ ಹೊಡೆ ಬರ್ತಾವ ಬೇಕಾದಂಗ ಬರ್ತಾವ ಇವಿ
ಬರ್ತಾವೇನ್ರರಿ ನೀವ್ ನೋಡರಿ
ಆಕ್ಷನ್ ಸಾಂಗ್ಸ್ ಅಂತ ಹಾಕ್ಬೇಕಲ್
ಬಟ್ ಆ ಆದ್ರೆ ಹುಳ್ಗಮ್ಮ ಅನ್ನಪೂರ್ಣವರು ಚಂದ ಮಾಡ್ತಾರಲ್ರರಿ
ಹ್ಮ್ ಅದ್ರ ಹ್ಮ್ ಮೊದ್ಲ ಸರಸ್ವತಿ ಅಂತಿದ್ರ ಅವರು ಮಾಡ್ತಿದ್ರು.
ಅಯ್ ಸರಸ್ವತಿ ಚೆನ್ನಾಗ್ ಮಾಡ್ ರರಿ ಅವ್ರ್ ಯಾಕೋ ಬಿಟ್ಟ್ರ ನೋಡ್ರಿ ಪಾಪ
ಹಾಗ್ಯದಂತ ಗೌರ್ಮೆಂಟ್ ಅಲ್ರರಿ ಪ್ರೈವೇಟ್ ದೇವದುರ್ಗದಾಗ ಇಪ್ಪತ್ತೈದು ಂ ಪೇಮೆಂಟ್
ಅಬ್ಬುವ ಹಾ ಚೋಲ ಆಯ್ತ ಬಿಟ್ರಿ ನಮಮ್ಮಂತರಿ ನಮ್ ಗಂಡದವ್ರ ಕಲ್ಸಲ್ಲ
ಹ ಅಷ್ಟು ದೂರ ಏನ್ ಕತಾರೆ ಅಖರಿ ಅವ್ರ ಮನೇಲು ಅವ್ರಿಗೆ ಕೆಲ್ಸ ನೀಡದ್ ಮತ್ತ ಬಾಳ
ಹೂ ಎಲ್ಲಾರೆ ನಮ್ಗ್ ವರ್ಕ್ ಫ್ರ್ ಹೋಮ್ ಒಂದತ್ತತಿ ಚಲೋ ರರಿ ಹ ಮನೆ ಕುಂತಲ್ನಾರ ಕೆಲ್ಸ ಮಾಡ್ಬೇಕು ಬೇಕಾರ ಅವು ಏನೇ ಬೇಕು ಇಲ್ಲ ಅ್ಯವು ಎಣೆಯದು ಬಟ್ಟಿ ಹೋಲಿಯದು.
ಬಟ್ಟೆನ ಹೊಲಿತಿರೇನ್ರಿ ನೀವ್
ನಾನ್ ಇವಾಗ ಹೊಲ್ಕೊಳದ್ ಬಿಟ್ ಬಿಟ್ಟಿದೀನ್ರಿ ಸ್ವಲ್ಪ ಹೆಲ್ತ್ ಸರಿ ಇಲ್ಲಲ್ರಿ.
ಹ್ಮ್ ಹ್ಮ್ ಹೌದ.
ಹಾ ಮತ್ತ್ ಇಲ್ಲಿನು ತಂದಿಲ್ರಿ ಅದು ಮಷಿ ನ್ ಗಂಡ್ ಮನೆಗುನು ತಂದಿಲ್ಲರಿ.
ಅಲ್ ಇತ್ತಾನ್ ಮೊದ್ಲು ತವ್ರ ಮನ್ಯಾಗ.
ಎಲ್ಲಾ ಡ್ರೆಸ್ ಎಲ್ಲ ನಾನೇ ಹೊಲ್ಕೊತೇನ್ರಿ ಇವಾಗ ಯಾವಾಗ ನಾ ಹೊಲ್ಕೊಳೋದ್ ಬಿಟ್ಟೆ ಅವಾಗಿಂದ ನಾನು ಕಾಟನ್ ಡ್ರೆಸ್ ರೆಡಿಮೇಡ್ ತಗೊ
ಹ್ಮ್ ಹೌದ ರೆಡಿ ಮೇಡ್ ಸಿಕ್ತಾವಲ್ಲ.
ಹ್ಮ್ ಇವಗ್ ನಾನ್ ಹಾಕೊಂಡಿದ್ ನೋಡಿದಲ್ ರವೆ ನೋಡ್ರಿ ಆರ್ನೂರು ರೂಪಾಯಿವು. ನಮ ಕೆಂಬವಿದಂಗೇರಿ ಹಾ ಚಲೋ ರಿ ಆರ್ನೂರು ಸಿಕ್ಸ್ ಸ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ. ಹಾ ಒನ್ ಎರಡು ತಗೊಂಡ್ರು ಸಿಕ್ಸ್ ಫಿಫ್ಟಿ ಒಂದ್ ಮೂರ್ ನಾಕ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್. ಫಸ್ಟ್ಗ್ ಸೆವೆನ್ ಫಿಫ್ಟಿ ಅಂತ ಹೇಳ್ತಾರೀ.
ಹ್ಮ್ ಇಲ್ಲಿನೂ ಸಿಗ್ತ ಸಿಗ್ಬಹದ ಇಲ್ಲಿನು ಅಂದ್ರ ಚಂದ್ ಇತ್ ಬಿಡ್ರಿ ನಾನ್ ಹೊಲ್ಸಿರ ಅಂತ ಮಾಡಿದ್
ಇಲ್ಲ ರೀ ಅವೆಲ್ಲಾ ರೆಡಿಮೇಡ್ ಯಾರ ಹೊಲಿತಾರ ಅಷ್ಟ್ ಕರೆಕ್ಟ್ ಆಗ ಬರಲ್ಲ ರೀ. ಇವ್ ಚಲೋ ಡ್ರೆಸ್ ತಗೋಬೇಕಂದ್ರರುನು ರೆಡಿಮೇಡ್ ತಗೊಂಡ್ ಬಿಡ್ ರಿ ಪಾಕಿಸ್ತಾನಿ ಸೆ ತಗೊಂಡ್ಬ ಬಿಡ್ತೇನ್ ರೀ ರೆಡಿಮೇಡ್ ಸುಮ್ ಸ್ಟಿಚ್ ಹ ಇಡ್ಕೊಳದ್ರಿ.
ಇವು ರೆಡಿ ನಾವು ಐದ್ನೂರು ರೂಪಾಯಿ ತೊ ಕೊಟ್ಟು ಕಾ ಟನ್ ಪೀಸ್ ತಗೊಂಡ್ರುನು ಆಮೇಲೆ ಕೊಡಕ್ ಮುನ್ನೂರು ಕೊಡ್ಬೇಕ್ ಅದು ಸರಿ ಹೊಲ್ಲ ಹೋಲಿಯಲ್ಲ. ಮತ್ತ ಅರ್ಧ ಬಟ್ಟೆನೆ ತಗೊಂಡ್ಬಿಡ್ತಾರ ಆಯ್ತ ಅದ್ರ ಬದ್ಲು ಸುಮ್ ಆರ್ನೂರ್ ಕೊಟ್ಟ ಸೂಟ್ ತಗೋಳೋದ್ ಬೆ ಟ್ರದ
ಹಾ ಇನ್ನೊಂದ ಏನಂದ್ರೆ ನಾವು ಇಲ್ ಕುಂದಿರ್ತಿವ ಅಂತ ಅಂದ್ರು ಮುಂದ್ಗಡೆ ಅದು ಪೂರಾ ಪನ್ನಾ ಅಂತಾರಲ್ರಿ ಅದು ಪೂರ ಅದು ಇರಂಗೆ ಇಲ್ರಿ ಈ ಕಡೆ ಕುಂತ್ರೆ ಆ ಕಾಲ್ ಮುಚ್ತದೆ. ಇ ಇಡೆ ಈ ಕಡೆ ಕಾಲ್ ಮುಚ್ಚುತ್ತದ. ಹಾ ಇನ್ನು ಸುನೆ ರೆಡಿಮೇಡ್ ತಿ ಚಲೋ ರಿ
ಹೌದು ಫುಲ್ ಅಗ್ಲಾ ಮಾಡಲ್ಲ ಅವ್ರ್ ಸಣ್ಣದ ಹೊಲ್ದ್ ಕೊಡ್ತಾರ.
ನಿಜ ನಿಜ ನಿಜ ಅದೇ ಚಲೋ ನೋಡ್ರಿ.
ಹ್ಮ್. ಮತ್ತೇನ್ರಿ ಊಟ ಆಗಿಲ್ಲ ಇನ್ನಾ. ಹ್ಮ್.
ಊಟ ಇನ್ನ ಆಗಿಲ್ರಿ ಅಣ್ಣಂಗೆ ಫೋನ್ ಹಚ್ಬೇಕ್ರಿ ಹಚತಿನ್ರಿ ಇವಾಗ ಅಣ್ಣ ಬರ ಟೈಮ್ ಆಗೇತ್ ರಿ ಅವ್ರಿಗೂನು. ಎಷ್ಟು ಮೂರ್ ಗಂಟೆ ಆಗೈತ್ರಿ ಗೊತ್ತೇ ಇಲ್ಲ ನಿಮ್ ಜೊತ್ ತಿ ಮಾತಾಡಕತ್ತಿನ್ ಅಂತ್ ಹೇಳಿ.
ಹೌದ್ ನೋಡ್ರಿ ಮೂರ್ ಆಗ್ಯದ.
ಹ್ಹ್ ಎಸ್ಟ್ ಜಲ್ದಿ ಆಯ್ತ್ ನೋಡ್ರಿ ಮಾತ್ ತ ಮಾತಾಡ್ತ ಟೈಮ್ ಹೆಂಗೆ ಓಡ್ತದ್ರಿ ಹ್ಮ್ ಹ್ಮ್ ಹ್ಮ್ ಏನೇ ನಿಜ ನಿಜ ರೀ ಬಟ್. ತು ಇದು ಗೊತ್ತಿಲ್ಲ ರೀ ನನ್ಗ ಸೈನ್ಸ್ ಲ್ಯಾಬಿಂದ್ ಗೊತ್ತಿಲ್ಲ ರೀ ಅದು ನಮ್ಗೂ ಬಂದೈತ್ ಅಂತ್ರಿ ಪೋಸ್ಟ್ ಮೆಟ್ರಿಕ್ ಬಂದೈತ್ ಅಂತ್ರಿ. ಸೈನ್ಸ್ ಲ್ಯಾಬ್. ಹ್ಮ್ ಬಂದೈತಂತ್ ತ ನನುಗ್ ರೇಣುಕಾ ಮೇಡಮ್ ಹೇಳಿದ್ದುರೀ ನಿಮ್ಗೂ ಬಂದೈತಿ ಅದು ನಮ್ ಹಾಸ್ಟೆಲ್ ಅಲ್ಲಿ ಇದೆ ತಗೋಳಿ ಅಂತ ಹೇಳ್ಯಾರ್ರಿ
ಹೌದಾ ಅಂದ್ರೆ ಆದ್ರ ನಿಮ್ಗೇನ್ ಸೈನ್ಸ್ ನವ್ರ್ ಯಾರು ನಡಿತದ ಈಸಿ ಅನಿಸ್ತದ. ಹ್ಮ್ ಹ್ಮ್ ಅಲ್ಲ ನಿಮ್ ನಿಮ್ಮ ನಿಮ್ ಇದು ಸೈನ್ಸ್ ಅಲ್ಲ ಬ್ಯಾಗ್ರೌಂಡ್. ಬಿ ಎಸ್ ಸ್ಸಿ ಅಲ, ಹ್ಮ್.
ಹಾ ರೀ.
ಬಿ ಎಸ್ ಸ್ಸಿ ಆಗ್ಯದಲಾ ನಿಮ್
ಹಾ ಬಿ ಎಸ್ ಸ್ಸಿ ಆಗೇತ್ರಿ.
ಹ್ಮ್ ನಮ್ದು ಕಾಮರ್ಸ್ದು ಸೈನ್ಸ್ದು ಏನು ಅಷ್ಟ್ ಐಡಿಯ ಇರಲ್ಲ ನಮ್ಗ ಹ್ಮ್.
ಏಯ್ ಎಲ್ಲ ಬರ್ತೈತ್ರಿ ನಿಮ್ದುರಿ ಯರ್ಡ್ ಎರ್ಡ್ ನಿಮ್ಶ್ ತಿನಂತ್ರಿ ಯಾರು ಬಂದುರಿ ಹಾನ್